ಅದ ಚಂದ್ರ
ಹಾ ಆರಾಮದೇನೇಪಾ
ಎ ಆರಾಮಪಾ ನಿನ
ಏ ನಾನ್ ಆರಾಮಪ್ಪ ಏನು ಬಾಳ ದಿನ ಆಯ್ತ ಫೋನ್ ಬಾಳ ದಿನ ಆದ್ಮೇಲ ಫೋನ್ ಹಚ್ಚಿದಿ ಈಗ ನೆನಪ ಬಂದ
ಈಗ ಏನ್ ಮಾಡಪ ಮತ್ತ ನೆನಪ ಬಂದಾಗ ಹಚ್ಬೇಬೆಕಲ್ಲ ಫೋನ್.
ಹೌದ ಹೌದ ನಾನ ಹಚ್ಚಿಲ್ಪಾ ಬಾಳ ಯಾಕಂದ್ರ ನಾನು ಸ್ವಲ್ಪ ಫೋನ್ ಮನೆಯರ್ಕ ಇದ್ರ ನಮ್ಮ ಅಪ್ಪರ ತ ಫೋನ್ ಒಂದ ಎಂಟದಿನ ಅಂಬಲನ್ ಫೋನ್ ಇದ್ದಿಲ್ಲ ಕಲೆ ನಾನು ಹಚ್ಚಿಲ್ಲ ಅದಕಲೇ ಏನ್ ಮಾಡ್ತಿ.
ಹ ನಂಬುನು ಕೆಲ್ಸ ನಡದವಪಾ ಹೊಲ್ದ ಕೆಲ್ಸ
ಹೌದೋ ಹೊಲ್ದ ಕೆಲ್ಸ ನಡದವ ನಮ್ಮೂ ಮತ್ತ ಏನ್ ಮಾಡತಿಪಾ ಈಗಲ್ಲ ಬಿತ್ತ ಸಿದಾಗಿ ಎಲ್ಲ ಕೆಲಸಗಳು ಈಗ ಬಂದ ಬಿಟ್ಟವ.
ಹ್ಮ
ಹ್ಮ ಅವರ ಏನೋ ಇವ್ರು ಪರ್ಸವರು ಗಾಡಿ ತೊಂದ ಅಂತ ಹೌದಾ ಮನ್ನೆ ಅದ ನೋಡಿದೆನ್ ಗಾಡಿ ನೀನು
ಇಲ್ಲ ನೋಡಿಲ್ಲ ನಾ ನೋಡಿದನ ನಿನ
ಹಾ ನೋಡಿದ್ನಿ ಫೋಟೋ ಹಾಕಿದಪ್ಪಾ ಅದೇ ಅ ಪಲ್ಸರ್ ಏನ ತೊಂದ ಪಲ್ಸರ್ ಟು ಟ್ವೆಂಟಿ ತೊಂದಿನಿ ಅಂತ ಮೆಗಂದಪ್ಪ ಅವನು ಹ್ಮ ಬಾಳ ದಿನ ಆಯ್ತ ಅ ತುತೋನ ತುತೋನ ಅಂತ ಹೇಳತಿದ ಅದ ಮೊನ್ನೆ ತೊಂಬಿಟ್ಟ.
ಆ ಹ್ಮು ಹಲೊ ಹಲೊ ಸರು ಎಷ್ಟ ನವು.
ಅಷ್ಟೇ. ಹ್ಮ್ ಟು ಟ್ವೆಂಟಿ ತಂದನಪ್ಪಾ ಎಷ್ಟು ಒಂದ್ ಲಕ್ಷ ಇದೋ ಎರಡ್ ಲಕ್ಷದ ಇಪ್ಪತ್ತೇನ ಬಿದ್ದಂತೆ.
ಎರಡು ಲಕ್ಷದ್ ಇಪ್ಪತ್ತಾ.
ಹ್ಮ್ ಎರಡ್ ಲಕ್ಷದ್ ಇಪ್ಪತು.
ಅಬೋ ಏನ್ ಪರ್ಸನ್ ಬಿಲ್ ಜಾಸ್ತಿ ಆವಪ್ಪಾ ಅಮೌಂಟು.
ಹ ಹಾ ಮತ್ ಇದು ಮತ್ ಅವ್ರೆಲ್ಲ ಮತ್ ಇದ್ರಾಗ್ ಹೋಗಿಲ್ಲ ಅದ ಟ್ರೇನ್ ಪ್ರಿ ಹೋಗದ ಕ್ರ ಬಂದಾವ್ ಸಲ್ಪ ಗೌರ್ಮೆಂಟ್ ಕೆಲಸಕ್ಕೆ.
ಹ್ಮ್ ಹ್ಮ್ ಹ್ಮ್
ಅದ್ಕಲೆ ಮನ್ಗಂಡ ಗಾಡಿ ಪಡಿ ಎಲ್ಲ ಮಸ್ತ್ ನನ್ ಮಗ ಅವ್ನು.
ಹ ಖರೆ ಬಾಳ ಅವನು ಅವನ್ ರಿಚ್ ಆಗ್ಯರ್ತಾನಪ್ಪೋ. ಯಾವಾಗನ ಶಾಪುರ್ ದಲ್ ಬೆಟ್ಟ ಅತನಲ್ಲ.
ರಿಚ್ ಆಗ್ಬಿಟ್ಟಾನ ಈಗ ಅದ್ರಾಗ ಮತ್ ಹೊಲಾ ಈಗ ಒಂದ್ ಎಷ್ಟು ಒಂದ್ ಎಕ್ರೆ ಐತ್ತು ಏನ ಅವಾರ್ದು. ಟ್ರ ಹೋಗ ಬಿಟ್ಟದ ಗೌರ್ಮಂಟ್ ಕಳಿಸಿಂದ ಇಪ್ಪತ್ತನ್ ಮೂವತ್ ಲಕ್ಷ ಬಂದದ್ ಅಂತ.
ಅಬೊಬೊ ಎಲ್ಲನ ನೋಡಿದ್ರೆ ಮತ್ತೆ ನಾಕೈದು ಎಕ್ರಿ ಹೊಲಾ ಬರ್ತದಪ್ಪಾ.
ಹಾ ಮತ್ ಹಂಗೆ ಆ ಗರ್ಮಂಟ್ ಹಂಗ್ಯದಲ್ಲ ಮತ್ತ ಸ್ವಲ್ ಸ್ವಲ್ಪ ಹೊದ್ರಿ ಯಕಂದ್ರ ಕೊಡ್ಲೆ ಬೇಕ್ ಗೌರ್ಮೆಂಟ್ ನಾಗ ಎಷ್ಟ್ ಕೇಳ್ತರ ಅಷ್ಟ್ ಕೊಡ್ಲೆ ಬೇಕ್ ಅವ್ರು.
ಹೌದೌದೌದು.
ಹ ಈ ತರ ಸ್ವಲ್ಪ ಹೋಗ್ಯದ ಫಸ್ಟ್ ನೋಡಿದ ಎಷ್ಟು ಬಡವರು ಇದ್ರ ಪಾಪ ಅವಾಗ ಈಗೆಲ್ಲ ಹೊಲ ಇಲ್ಲ ಹೋಗಿ ಗಾಡಿ ಇಡ್ಕೊಂದಲ್ಲ ಮನಿ ಜಾಗನು ತೊಂದ್ರ ಅಂತ ಎಲ್ಲ ಮನಿನು ಕಟ್ಲತಾರ ಅಂತ ಈಗ.
ಅ ವೊ.
ಹ ಹ್ಮ್ ಏ ಎಲ್ಲ ಬ ಎಲ್ಲ ಇದ್ ಮಾಡ್ಲತ್ತರು ಸ್ವಲ್ಪ ಮೂವತ್ ಲಕ್ಷ ಒಂದ ಮೂತ್ ಎಲ್ ಕೇಳ್ತಾರಪ್ಪ ಅವ್ರು.
ಹೌದ ಇದು ಗೌರ್ಮೆಂಟ್ ಜಾಸ್ತಿ ಆದಪಾ ರೇಟ್ ಹೊಲ್ದ ಕಿಲ್ಲಿ ಶೀರ್ವಾಳ. ಹತ್ರ ಕೊಡಲ್ಲ ಅಂತಿದ್ರಂತ ಅವ್ರು.
ಹೌದೌದು ಕೊಡಲ್ಲ ಅಂತಿದ್ರಿಲ್ಲಿ ಇಲ್ಲಿ ಆಮೇಲ್ ಮತ್ ಅಂಗೆ ಗೌಡ್ರು ಪಂಚಾಯ್ತಿ ಮಾಡ್ಸ್ ಆಮೇಲ್ ಕೊಡ್ಸರಂತವರು.
ಹ್ಮ್ ಅದೆ ಅಂದ್ರಪ್ಪ ಅಲ್ಲಿ.
ಹೌದೌದು ಇಲ್ಲ ಅಲ್ಲಿ ಹೆಂಗಂದ್ರೆ ಕೇಳ ರೇಟ್ ಕೇಳ್ಬೇಕು ಅದು ಎಟ ಹೋಗ್ಯದಂತ ನಲವತ್ ಲಕ್ಷ ಕೊಡು ಐವತ್ ಲಕ್ಷ ಕೂಡ ಅಂದೆ ಯಾರ್ ಕೇಳ್ತಾರ ಯಾರ್ ಕೊಡ್ತಾರ.
ಹೌದೌದು
ಪಾಪ ಎಷ್ಟು ಎಷ್ಟು ಕೊಟ್ಟಿರ್ತಾರೆ ಏಳು ಒಂದ ಎರಡು ಮೂರು ಲಕ್ಷ ಹೆಚ್ಚಿಗೆ ಕೊಟ್ಟಿರ್ತಾರೆ ಅವ ಗೌರ್ಮೆಂಟ್ ದವ್ರ ಪಾಪ ಅವ್ರ.
ಹ್ಮ್
ಹ್ಮ್ ಬಿಡು ಒಂದ್ ಎಕ್ರೆ ಎರಡ್ ಎಕ್ರೆ ಹೊಯ್ತು ಅಂದ್ರೆ ಎಷ್ಟು ಐವ್ ಲಕ್ಷ ಅರವತ್ ಲಕ್ಷ ಕೇಳ್ಬದು ಹೆಂಗ್ರ ಅಂದ್ರೆ ನಡೀತದೆ. ಅದು ಮೌಲ್ಯವಾಗಿರೊ. ಸ್ವಲ್ಪ ಮೂಲಿಗೆ ಏನನ್ ಮೂವತ್ ಕೊಡು ಐವತ್ ಲಕ್ಷ ಕೊಡು ಅಂದ್ರೆ ಏನ್ ಅದು ಒಂದು ರೇಟ್ ಪಾಪು ಕೊಲಿಗ್ ಹೋದ್ರೆ ಕೊಡ್ತಾರೆ ಎಷ್ಟನ ಹದಿನೈದ್ ಲಕ್ಷದಿಂದ ಇಪ್ಪತ್ ಲಕ್ಷ ಕೊಟ್ಟೆ ಕೊಡ್ತಾರೆ ಅವ್ರ ಪಾಪ.
ಹಾ ಹಂಗೆದ ಆ ಮೂಲ್ಯಾಗ ಏನ್ ಬೆಳ್ತದಪ್ಪಾ ಗಾಡಿ ಪಿ ಗಾಡ ಓಡಾಡಿದ್ರ.
ಹಾ ಮತ್ತ ಅಷ್ಟನ್ ಕೊಟ್ಟ್ದೀಸ್ಕೊಬೇಕಪ್ಪಾ ಇವು ನ್ ರೈತ್ರಿ ಹೆಂಗಂದ್ರ ಬರ್ತಾವಂದ್ರ ರಕ್ಕ ಬಾಳ ಆಶೆ ಪಡ್ತಾರ.
ಹ ಬಾಳ ಆಶಿ ಗೆಡಿಗಳ ಕರ ಅಂದ್ರ
ಮತ್ ಅಂಗಂತ ಎ ಕೊಡಲ್ಲ ಬಿಡ್ರಿ. ಗೌರ್ಮೆಂಟ್ ಕಳಸ ಅಂತ ಹೇಳಿದ್ರ ಕೇಸ್ ಪಿಸ್ ಹಾಕಿರಂದ್ರೆ ಆಮೇಲೆ ಅದು. ಪಂಚಾಯತ್ಗೆ ಇಂಕೆ ಆಮೇಲ್ ಬಗೆ ಅರಿತದ.
ಹ್ಮ ಹಾ
ಹ್ಮ್ ನಿಮ್ಮ ಕಡೆಗ ಬಂದಾವ ಟ್ರೈನ್ ಮೇಲೆ ಟ್ರೈನ್
ಈಗ್ ಏನಲ್ಲ ನಮ್ಮ ಊರು ಕಡಿ ಕಡಿಮ ಅವು ಈ ಬಂದವ ಲೈಟ್ ಕಂಬಗಳು
ಹ್ಮ್ ಲೈಟ್ ಕಂಬಗಳು ಎಲ್ಲ ಹಬ ಬರ್ಬೇಕಕ್ ನೋಡಪ ಟ್ರೈಮ ಬಿಟ್ಟುಮ್ಮ ಅದು ಮೂಲಿ ಹದ್ರ ರೊಕ್ಕ ರೊಕ್ಕನ ರೊಕ್ಕತ ನೋ ನಮಗೆ
ಹಾ ಇಲ್ಲ ಬಾಜರಲ್ಲ ಅದ ಇಲ್ಲ ಈ ಕಡೆ ಮಡ್ನಾಳ
ಹ್ಮ್ ಹ್ಮ್
ದ್ವಾರ ನಳೆ
ಹ್ಮ್ ಹೌದೌದು
ಈ ಕಡೆವದು
ಹೌದ ಇಲ್ಲ ಅದಕ್ಕೂ ದಯವ್ಯಪ್ಪ ಯಾರ ಹೊಲ್ದಾಗ ಗೊತ್ತದ ಅ ಯಾರಿಗ್ ಗೊತ್ತದ ನಮ್ಗ ನಮ್ಗೆ ನಮ್ಮ್ ಹೊಲ್ದಾಗೇ ಬರ್ಬೇಕಂತ ಅ ಏನ ನಾವು ರೋಡ್ ತರ ಅದಕಡೆ ಹದ್ ಎಕಡೆ ಎಲ್ಲದ್ರ ಟ್ರೈನ್ ಅದ ಅಕಡೆ ಬರ್ದು ಅವ್ರಿಗೆ ಅವ್ರ ಅವರು ಅಲ್ದ ಕೊಡ ಸ ದರಕಾರ
ಹೌದೌದೌದು
ಹ್ಮ್ ಬಾಳ ಬಾಳ ಜಾಗ ಅಲತ್ತತ್ ಈಗ ಟ್ರೇನ್ ಪಟ್ರಿ ಯಾಕಂದ್ರ ನಮಮ್ಮೂಊರ್ ಮ್ಯೆ ನೋಡ್ ನಮ್ಮ ಊರ್ ಮ್ಯೆ ಆಗ್ಯದ ಈಗ ನಮ್ಮ್ ನಮ್ಮ್ ಹೊಲದ ಬಗ್ಲ ಹೋಗ್ಯದ ನಾನು ನಮ್ಮ ಹೊಲ ಮ್ಯಾಗ ಹೋಗಿಲ್ಲ ಏನ್ ಮಾಡ್ತತಿ
ಹ ಹಿಂಗೆನ್ ನೋಡ ಎಲ್ಲ ದುರದೃಷ್ಟ
ಹ್ಮ್ ದುರಾದೃಷ್ಟಾನ ಮತ್ತ ಏನ್ ಮಾಡ್ ಸುಮ್ ಸ್ವಲ್ಪ ಹೋದ್ರನು ಹತ್ ಲಕ್ಷ ಸ ಮ್ಯಾಗ ಬರ್ತಿದ್ದತ್ತು ಸ್ವಲ್ಪ ಮೂಲ್ ಹೋದರ್ನ
ಹೌದಪ್ಪಾ
ಅದ್ ಹೇಳತ್ತರಿ ನಮ್ಮ ಮನ್ಯಾಗೇ ನಮ್ಮ ಹೊರ್ದ ಹೋಗಿಲ್ಲಲ್ಪ ಬೇರೆವರ್ಲ್ದ ಹೋಗಿರ ಅಂತ ಏನ್ ಮಾಡತ ಅದಕಂದ ದಯ ಬ ನಮ್ಮಲ್ದ ಹಾಕಿ ಟ್ರನ್ ಪಟ್ರ ಅಂತ ಹೇಳಕ್ ಬರುತ್ತೆ ಅವರಿಗೆ
ಏಯ್ ಹೇಳಕ್ಕೆ ಬರ್ಲಿಪ್ಪ ಗರ್ ಗರ್ಮೆಂಟಾಪ್ಪ
ಗೌರ್ಮೆಂಟ್ ಪದ ಎಕಡೆ ಹ್ದ ಅಡೆ ಅವರು ಅಮೌಂಟ್ ಕೊಟ್ಟೇ ಕೊಡ್ತಾರೆ ಅವರು
ಹ್ಮ್
ಹ್ಮ್ ನಮ್ ಊರ್ ಕಡೆ ಅದನ್ ಅಲತ್ತದ ಮತ್ತ ಇದು ಇದರ್ದು ಅಲತ್ತದ ಮೇನ್ ರೋಡ್ ಈ ಕಡ ರೋಡ್ ಮಾಡ್ಲತ್ತ ನೋಡೋದು ಕಂಬಗಳ ಹಾಕಿ ಸೋಲರ್ ತರ
ಹ್ಮ್ ಹ್ಮ
ಯ್ ಅದನು ಮಾಡನಾಡ್ಲತ್ತ ಅದು ಟಿಪ್ಪರ್ ತಿರ್ಗಾಡಿ ತಿರ್ಗಾಡಿ ನಮ್ಮೂರ್ ರೋಡ್ ಪುಾರ ಕಟಬೇಟ್ಟಾ ತಪ್ಪ ಎಲ್ಲ
ಅಬ್ಬಬ್ಬಾ
ಡೈಲಿ ಅದು ಟಿಪ್ಪರ್ ತಿರ್ಗಡ್ದ ತಿರ್ಗಾಡ್ದ ಅದು ಟಿಪ್ಪರ್ನಾಗ ಅದು ಇರ್ತಲ್ಲ ಮ್ಯಾಗಿ ಮಣ್ಣು ಬಿದ್ದ ಬಿದ್ದದು ಒಂದಥರ ಇದ ಇದಕಿಸಿ ಪೂರ ಕೆಟ್ಟಬಲತ್ತ ಮಣ್ಣೆ
ಹೌದಪಾ ಹಳ್ಳ ಅದ ಬಿದ್ದಗಿಸಿ ಅಲ್ಲ ಗಾಡಿ ಮೋಟ್ರ ಎಲ್ಲಾ
ಹ್ಮ್ ಏ ಪೂರಾ ಅವ ಅವ ಅವಾಗೆಲ್ಲ ಬೈಕ್ನ್ಯಾಗ ಹೋಯ್ತಂದ್ರ ಒಂದು ಎಷ್ಟ ಹತ್ ನಿಮಿಷದಾಗ ಹನ್ನೆರಡು ಕಿಲೋಮೀಟರ್ ನಾವು ನಮ್ಮ್ ಊರ್ ಲಸಂದು ಶಾಪುಕ್ಕೆ ಹೋದ್ವಿ ಹತ್ ನಿಮಿಷದಾಗ ಈಗ ಅರ್ಧ ತಾಸು ಆದ್ರರುೂ ಹೋಗಿ ಮೊಟ್ಟೆ ಆಗಿವಿ ಈಗ ಏನ್ ಮಾಡ್ತಿ
ಅಬ್ಬಬ್ಬಾ
ಆ ರೀತಿ ಆಗ್ಬ ಬಿಟ್ಟದ ಬಸ್ ಬಸ್ ಅಂದ್ರ ಕೇಳಗೋಡ್ ಬಸ್ ಆಕಡೆ ಹೋಗಿ ಈ ಕಡೆ ಬರ್ತದ ಬಸ್ ಆ ರೀತಿ ಜಂಪ್ ಒಳಗ ಆದೆ
ಓ ಖರೆ ಅಪ್ಪ.
ಹ್ಮ್ ಇಲ್ಲಿ ಮತ್ತೆ ಎಲ್ಲೊ ಇದೆ ತಿಪ್ಪನಳ್ಳಿ ಅಂದ್ರ ಭೀ ಇಲ್ಲಿ ಗುಡ್ಡ ಕಡ್ಲತ್ತಾರ ಅಂತಪಾ ಗುಡ್ಡ ಕಡ್ಗೆ ಚಲನ ಏನೋ ಮರ್ ಸಾಗಾಣಿಕೆ ಮಾಡ್ಲತ್ತಾರಂತ. ಕೇಲ್ಪಟ್ಟೆ ಅಲ್ಲಿನೂ ಬಾಳ ಪಟ್ಟ್ಯ ಪತಿಲತ್ತವ.
ಹಾ ಹಾ
ಹ್ಮ್ ಇಲ್ಲೇನ ಕೇಳ್ಪಟ್ಟಿ ಎಲ್ಲಿ ಗುಡ್ಡದಾಗ ಮರ ತೆಗಿಲತರ ಅಲ್ಲಿ ಪರ್ಮಿಷನ್ ಕೊಟ್ರ ಗೌರ್ಮೆಂಟ್ ಅಂತ ಕೇಳ್ಪಟ್ಟೆ ನಾನು.
ಹ ಇದು ಗುಡ್ಡಲ್ಲ ತೆಗತರ್ ಬಿಡು ಮತ್ತೆ ಇವ ಸರ್ಕಾರಕ್ಕೆ ಮಾತ್ರ ಅಲ್ಲವು ಹೊಲಗೋಳ.
ಹಾ ಹಾ ಹೌದು.
ಮಣ್ಣಿ ಕೊಡ್ಲಾಂತಾರಂತ.
ಹೌದು ಮಣ್ಣೇನ್ ಕೊಡ್ಲತ್ತರ ಅಂತಪ್ಪಾ ಕೇಳ್ಪಟ್ಟೆ ನಾನು.
ಹ್ಮ್
ಹ್ಮ್ ಮಾಡತೇರಿ. ಈಗ ಯಾಕಂದ್ರೆ ಅವವು ಅವ್ರದನ್ ತಪ್ಪಿಲ ಬಿಡ ಅವ್ರರು ಒಂದ ಹೊಸ ರೋಡ್ ಮಾಡ್ಕ್ ಸಲಕಂದ ಇನ್ನೊಂದ್ ರೋಡ್ ಒಂದ ರೋಡ್ ಮಾಡ ಸಾಲೆಕಿಂದ ಇನ್ನೊಂದ ರೋಡ್ಡ ಕೇಡ್ಲಾತದು ಹಿಂಗಲತ್ತದು.
ಹ್ಮ್ ಹ್ಮ್ ಹ್ಮ್
ಹ್ಮ್ ಅವಾಗೆಲ್ಲ ನಮ್ಮ್ ಊರು ನೋಡಿಗೆ ಎಮ್ ಎಲ್ ಎ ಊರ್ ನಮ್ಮ್ ಊರ್ ಅವಾಗೆಲ್ಲಾ ರೋಡ್ ಸರನ ಗಾಡಿಗಳು ಕಾರ್ ಗಳು ಹೆಂಗಂಗ್ ಬರ ತಿದ್ದುವು ಈಗ ನಮ್ಮೂರ್ ಕಡೆ ಬಸ್ ಬರ್ಬೇಕಂದ್ರೆ ಬರ್ಲ ಆಗ್ಯಾವ ಅದ್ರಗ ಕಾಲೇಜ್ ಹುಡ್ಗರು ಬಸ್ ಐನ್ ಟೈಮಿಗೆ ಬರಲ್ಲಗ ಅದ ಜಂಪ್ಗಳು ಅದ್ರಾಗ ಎಕ್ಸಾಮ್ಕ್ಸಾಮ್ ಮುಗ್ಧಗಿರ್ತಾವ ಲೇಟ್ ಅಲತ್ತವ ಬಸ್ಗಳಿಗೆ.
ಹೌದಪ್ಪ.
ಹ್ಮ್ ಏನ್ ಮಾಡ್ತಿ ಬಾಳ ಎಲ್ಲೇನೋ ಡೆಪೋಗಳು ಅಲ್ಲಿ ಅಲ್ಲಿ ಬಾಳ ಕೇಳಿಪ ನ ನಮ್ಮೂಊರಿಗೆಗ್ ಬಸ್ಸೆ ಬಿಡಲ್ಲ ಆಗ್ಯಾರ ಬಾಳ.
ಹ ಬಸ್ಂದನ ಎಲ್ಲಾ ಹೈರಾಣನಾಡ್ದ ಎಲ್ಲ
ಏ ಐರಣ್ಣ ನಡದುದೊ ಏನ್. ಅದು ಒಂದೊಂದ ಹೊತ್ತಾದ ಒಂದು ಬಸ್ ಹೊತ್ತುದ ಎಷ್ಟು ಅದ ಆರೂಕ್ಕೆ ಬಿಡ್ತುದು ನಸಕಿನಾಗ ಯಾರ ಗೊತ್ತಾರಪ್ಪ ಪಾಪ.
ಹಾದಪ್ಪ ಟೈಮ್ ಟೇಬಲ್.
ಹ್ಮ ಆರಿಕೋತದ ಖಾಲಿನ ಆಗ ಬಿಡ್ತದ ಯಾರ ಇದ ಇರ್ಲಾ ಆಮೇಲೆ ಹೋಗ ಒಂಬತ್ತವರೆರಿಗೆ ಬರ್ತದ ಮತ್ತತ್ ಯಾವಾಗ ಹೋಗಬೇಕೆಪ್ಪ. ಒಂಬತ್ತುವರೆಗ ಹೋಗಿ ಹನ್ನೆಡು ಕಿಲೋಮೀಟರ್ ಹೋಗಿ ಆದ್ರೆ ಅಲ್ಲಿ ಹತ್ತುವರೆ ಒಂದು ಕ್ಲಾಸೇ ನಡತದೆ ಒಂದು ಕಾಲೇಜ್ನಾಗ.
ಹ್ಮ್ ಒಂದ್ ಕ್ಲಾಸ್ ಮುಗಿತದ್ ನೋಡ.
ಹಾ ಮತ್ತ ಹಿಂಗೆ ಅಗಲತಾವ ಪಾಪು ಹಡುಗರು ಇದು ಆಲಾತವಾ. ಅದಕಲ್ಲಿ ಮೊನ್ನೆ ಹೋಗಿದ್ರ ಮೂರು ಗ್ರಾಮ ಪಂಚಾಯತಿನಗು ಲೆಟರ್ ಕೊಟ್ಟ ಬಂತಾರ ಮಾಡ್ಸಿ ಮಾಡ್ಸಿ ಹೇಳತಾರ ಏನ್ ಮಾಡತಾ ಪ್ಪ.
ಹಾ ಏನ್ ಮಾಡ್ತಾರ ಏನ್ ಬಿಡ್ತಾರಪ್ಪಾ.
ಹ್ಮ್ ಇಲ್ಲ ಒಂದೊಂದ್ ಊರಿಗ ನಮ್ಮೂರ್ ಕಡೆ ಬಸ್ಸನ ಒಂದೊಂದ ಊರಿಗಿ ಬಸ್ಸ ವೆವಸ್ಥೆನೆ ಇಲ್ಲ ಏನ್ ಮಾಡತ್ತಿ.
ಆ ನಮ್ಮೂರಲ್ಲಿ ಮೊನ್ನೆ ಅಡ್ಡ ಆಗ್ಬಿಟ್ಟಿದ್ರು ಎರಡು ಬಸ.
ಹ್ಮ್ ಹೌದಾ ಯಾಕೆ.
ಯಾಕೆ ಲೇಟಾಗಿ ಬರ್ತಾವಂತ.
ಹೌದಾ.
ಹ್ಮ ಬಸ್ಸೇ ಅವತ್ ಹೈ ಸ್ಕೂಲ್ ಹುಡುಗ್ರ ಅವ ಸ್ಕೂಲ್ಗ ಹೋಗಿಲ್ಲ.
ಹೌದೌದೌದು
ಹ್ಮ್
ಎಲ್ಲೋ ಬಸ್ಸಿಂದ್ರ ಬಾಳ ಅದಾವ ಏನ್ ಮಾಡತಿಯ ಬಿಡೂ ಅಂದ್ರೆ ಅದ್ರಾಗ ನಮ್ ಹಳ್ಳಿ ಕಡಿಗಿ ಅವು ಪೂರ ಹಳ್ಳಿ ಬಸ್ ಕೊಟ್ಟು ಬಿಡ್ತಾರಪ್ಪಾ ಏನ್ ಮಾಡ್ತಿಯ ಅದ್ರಾಗ. ಪೂರಾ ನೋಗಿ ಅದಕ್ಕೆಸಿ ಆ ಪೂರ ಡಕೋಟ ಆದಂಗ ಆತವ ಚಲೋ ಚಲೋ ಬಸ್ ಅಕಡೆ ಸಿಟಿ ಕಳ್ಸ್ ಬಿಡ್ತಾರ ಇಕಡೆ ಹಳಿವು ಪೂರಾ ಗ್ಯಾರೇಜ್ ರಿಪೇರಿ ಬಂದು ಬಸ್ಗಳು ಈ ಕಡೆ ಹಳ್ಳಿ ಕಡೆ ಆಗ್ಬಿಡ್ತಾರ.
ಹೌದೌದು ಇದು ಕರೆಕ್ಟ್ ಅದ ಮಾತ್
ಹ್ಮ್ ಅಂತ ಬಸ್ ಮತ್ತ್ ನಮ್ ರೋಡಿಗೆ ಇಲ್ಲಿ ಜಂಪ್ಗಳಿಗೆ ಬಿತ್ತು ಅಂದ್ರೆ ಮತ್ತ್ ಇಷ್ಟ್ ಕೆಟ್ಟೋಗ್ ಬಿಡ್ತಾವ ಬಸ್ಸುಗಳು ಅವ್ ಡೈವರಿಗೆ ಕೇಳಿದ್ರೆ ಇಲ್ಲ ಬಸ್ ಹಿಂಗ್ ಹಿಂಗೆ ಹೋತ್ತದ ಅ ಅವ ಡೈವರ್ ಅಂತ ಏನ್ ಮಾಡ್ತೀಯ ಹಿಂಗ್ ಆಗ ಬಿಟ್ಟು ಅದೇಲಾ
ಓ ಪರಿಸ್ಥಿತಿ ಬಾಳ ಗಂಭೀರ ಅದೆಲ್ಲಾ.
ಯಾರ ಹೇಳಲ್ಲ ಹೇರಳ್ ಎಲ್ಲಾ ಕೇಳಲ್ಲ ಇವಾಗ ಡಿಪೋದಾಗ ಹುಡುಗರು ಕೇಳಿದ್ರೆ ಡಿಪೋದಾಗನೂ ರೆಸ್ಪಾನ್ಸ್ ಮಾಡಲ್ಲ ಹುಡುಗರಿಗೆ ಅಲ್ಲಿ ಯಾರು.
ಈಗ ಏನ್ ಯಾರನ್ನ ಕೇಳಲ್ಲ ಹೇಳಲ್ಲ ಇಲ್ಲಿ.
ಹ್ಮ್ ನಾವೇನು ಇಲ್ಲೇ ಹೋದ್ದಿವಲ್ಪ ಮತ್ತ್ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಯಾವಾಗ ನಾಕನೇ ದಿನಕ್ಕೆ ಒಂದು ಸರಿ ನೋಡಿ ಎಪ್ಪ ಕೈ ಎ ಬರ್ದತ್ ಹೋಗರಿ ಬರ್ ರ ಅಂತ ರೆಪಾನ್ಸ್ ತ್ ನಮಗೆ ಗೇಟ್ ಆಗ್ಬಿಡ್ರೆ ಕಡೆ ಕಳ್ಸ ಬಿಟ್ಟ ಏನ್ ಮಾಡ್ತಾರೆ ನಮಗೆ. ಹುಡುಗಿರಿಗೆ ರೆಸ್ಪೆಕ್ಟ್ ಕೊಡತಿಲ್ಲ
ಹ್ಮ್ ಹ್ಮ್ ಕೊಡಲ್ಲಾ ರೇಸ್ಪೆಟೆ ಇಲ್ಲ ಇಲ್ಲಿ
ಯಾರ ದೊಡ್ಡ ವ್ಯಕ್ತಿ ಹೋದ್ರೆ ಅಷ್ಟೇ ಬಗ್ತಾರ ನೋಡವರು ದೊಡ್ಡ ವ್ಯಕ್ತಿಗಳ ನಮ್ಮಂತ ಸ್ಟೂಡೆಂಟ್ ಗಳು ಯಾರಿಗೆ ಬಗಲ್ಲ ನಾವು.
ಹ್ಮ್ ಹ್ಮ್ ಸ್ಟೂಡೆಂಟ್ಗಳಿಗೆ ಏನ್ ಹಣೆಬರ.
ಅಲ್ಲೆಲ್ಲ ಸ್ಟೂಡೆಂಟ್ಗಳು ರೇಸ್ಪಟ್ಟೆ ಇಲ್ಲ ಇರಲ್ಲ ಡಿಪೋದಾಗ
ಹ್ಮ್
ಮತ್ತೆ ಕಾಲೇಜ್ ಹೋಗ್ಬೇಕ ಏನ್ ಕಾಲೇಜ್ ಆದೇನೆನೋ
ಹ ಕಾಲೇಜ್ ಏನ್ ಆದ್ರೆ ಇನ್ನೊಂದು ಇನ್ನೊಂದು ಸೇಮ್ ಅದ
ಹಾ ಸೇಮ್ ಆದ ಬಿಎ ಮಾಡಿದ್ದೇನ್
ಆ ಬಿಎ
ಹಾ ಹಾ ಬಿಎ ಮಾಡೋದು ಮುಗಿತೇನೋ ಭೀಮ್ರದೂ.
ಹ ಭೀಮರಾಯನ್ದೂ ಮುಗೀತು.
ಅ ಎಷ್ಟು ತಗ್ದೀನ್ ಅವನ್
ಆ
ಹಾಂ ನಬೀ ಸಲ ಮೇಡ್ ಯಾರು ರಟ ಬ ನ ಹ ಅಲ್ಲ ಭೀಮ್ ಭೀಮ್ರಾಂದ್ ಕಾಲೇಜ್ ಮುಗುದಿದಾನು
ಹಾ ಭೀಮ್ರಾಯಂದ್ ಮುಗಿತೂ ಕಾಲೇಜು.
ಹ್ಮ್ ಹೌದು ಒ ಮತ್ ಐಟಿ ಮಾಡೇನಪ್ಪ ಅಂದ ಐಟಿ ಎಲ್ಲಾ ಬೇರೆ ಬಾಳ್ ಮಾಡ್ಯನ್ ಹ ಐಟಿ ಆದು ಅದು ಅನ್ ಗೊತ್
ಏ ಬಾಳು ಕೋರ್ಸ್ ಮಾಡ್ತೇನಪ್ಪ.
ಹೌದೌದ್ ನೋಡ್ಲಾಕ್ ಸ್ವಲ್ಪ ಹಚ್ಚು ಕಾಣತನ ಅಂದ್ರೆ ಒಳ ಬಾಳ ಶರಣನು
ಅ ಬಾಳ ಮೈಂಡ್ ಚಲೋದ ಅವನದೂ
ಹ ಮೈಂಡ್ ಚಲೋ ಅದ
ಹ್ಮ್
ಹ್ಮ್ ಅರ್ಲಿಪಾ ಅವ್ನು ಒಳೆ ಮ ಹೋಗ್ತಾನಪಾ ಅವನು ಸ ಮುಂದ್ ಬೆಳಿಲಿ ಮುಂದ್
ಯ್ ಬೆಳಿಲ್ಪಾ ಅವ ಬೆಳದ್ರ ನಾವು ಬೆಳ್ದಂಗ.
ಹಾ ಹಂಗದಪ್ಪ ಮವ ಯಾರ ನಮ ನಮಗ್ ನಮ್ ಜೊತೆ ಇದ್ದರು ಚಲೋ ಬಳದ್ರ ನಮ ಚಲ ಬಳ.
ಹ್ಮ್ ಹ್ಮ್ ಹ್ಮ್.
ಹ್ಮ್ ಸರಿಪಾ ಊಟ ಮಾಡತ್ನ ಆಮ್ಯಲೆ ಹಸಿತಿನಿ ಆಯ್ತಾ.
ಹಾ ಸರಿ ತೂಗೂ.
ಹಾ